ಯತ ಬರ
ಏ ಮಣಕದರಾನ
ಏನಲ್ಲಪ್ಪಾ ಸುಮ್ ಮಲ್ಕೊಂಡದ ರೂಮ್ ಅಲ್ಲೇ
ಹೌದಾ ಯಾರ್ಯಾರ ಇದಿರಾ ರೂಮಲ್ಲಿ.
ಹ್ಮ ಇದಿವಿ ಒಂದು ನಾಲ್ಕ್ ಜನ.
ಹೌದಾ
ತಿವು ವಿಕಾಸು.
ಹಾ ಹಾ
ಮತ್ತೆ ನಿಮ್ ಫ್ರೆಂಡ್ ಮಾರುತಿ.
ಅವ್ರ ರುಮ್ದಾಗಿದ್ದೆನು.
ಹ್ಮ್ ಅದೆ ರುಮಲ್ಲಿ ಆಡ್ದೆ ನಾನು.
ಮಲ್ಗಿದಾರೆನ್ ಅವ್ರ ಏನಿನ್ನು ಫೋನ ನೋಡುತರ.
ಆರತಿ ಮಲ್ಕೊಂಡನಾ.
ಹಾ
ಏ ಶಿವು ನಾನು ವಿಕಾಸ ಎದ್ದಿವಿ.
ಹೌ ಹ ಹ ಇ ಅವು ಇವು ಏನ್ ಗೇಮ್ಸ್ ಗಿಮ್ಸ್ ಏನ್ ಆಡಲ್ಲೇನು ನೀವು ಸಾಯಂಕಾಲ ವಾಲಿಬಾಲು ಕ್ರಿಕೆಟ್. ಟೆಲ್ಲ ಈ ಗ್ರೌಂಡದಾಗ.
ಗ್ರೌಂಡದಗ ತರ ಇವರ್ಯಾರು ಆಡಲ್ಲಪ್ಪ ನಮ್ ರೂಮಲ್ಲಿ.
ಹಾ
ನಾ ಆಡದ್ರ ಕ್ರಿಕೆಟ್ ಆಡ್ತಿದ್ದ.
ಹಾ ರಿ
ಇವಾಗ ಅದನ್ ಬಿಟ್ಟ್ ಬಿಟ್ರ ಹುಡುಗೂರು.
ಹ್ಮ್ ಈಗ ಆಡಲ್ಲ ಅಂದಂಗ ಆಯ್ತ ಒಟ್ಟ.
ಅಲ್ಲ ಅಂದ್ರೆ ಎಲ್ಲಾ ಹುಡುಗುರೆಲ್ಲಾ ಊರ್ಗ ಹೋದ್ರಲ್ಲ.
ಹಾ
ಜಾಸ್ತಿ ಜನ ಯಾರು ಇಲ್ಲ.
ಹ್ಮ ಹ
ಹ್ಮ
ಅವ ದೇವಾನಂದ ಇದ್ದ ಅವನು ಊರ್ಗ ಹೋಗ್ಯಾನ.
ಹ್ಮ್ ಅವ್ನು ಹೊದಪ್ಪ.
ಹೊಳ್ಳ ಬರ್ತಾನೇನ್ ಆಕಡೆ ಹೋಗ್ಬಿಟ್ನ ಪರ್ಮನೆಂಟ್.
ಮತ್ತೆ ಬಂದ ಏನ್ ಮಾಡಂದ ಹೇಳಲ್ಲಿ ಏನಿಲ್ಲ.
ಹಾ ಹಾ
ಅ ಬರೋದ ಡೌಟು ಬಂದುರ ಕೂಡ ಏನ ಅವಾಗವಾಗ ಬರ್ಬೋದ ಕೆಲ್ಸ ಇದ್ದಾಗ.
ಹಾ
ಇಲ್ಲಂತ್ರು ಇರಲ್ಲ ಬಂದ್ರು.
ಅಂದ್ರೆ ಈಗ ನಿಮ್ ಹಾಸ್ಟೆಲ್ದಾಗ ಈಗ ಈಗ ನಿಮ್ ಕಾಲೇಜ್ ಮುಗಿತಲ್ಲಾ ಈಗ ಈಗ ನಿಮ್ ವಾಡನು. ಹೋಗ್ಲೇಬೇಕಂತ ಹೇಳ್ತಾನೆ ಹೋ ಇವಾಗ ಹೋಗ್ಬಿಡ್ರಿ ಅಂತ.
ಹೋಗಿ ಅಂತ ಅವಾಗನೇ ಸ್ಟಾರ್ಟ್ ಮಾಡ್ಯರ ಅವ್ರು ಒಂದ್ ವಾರ ಆಯ್ತು.
ಹೌದಾ ಅದಕ್ಕೆ ಕೇಳ್ದೆ.
ಹೋಗೋರೆಲ್ಲ ಹೋಗ್ಯಾರ ಹಾರ ಒಂದಿಸ್ ಜನ ಅಲ್ಲೊಬ್ರು ಇಲ್ಲೊಬ್ರು.
ಹಾ
ಅಂದ್ರೆ ಓದ್ಕಳೋರು ಆತರ ಈತರ ಇದಾರ ಒಂದ್ ಐಜನ.
ಹಾ ಹಾ
ಹಾ ಅದೇ ಇದ್ದಾರ ಆದ್ರ ಒಂದಷ್ಟಜನ.
ಹ್ಮ್ ಹ್ಮ್ ಹ್ಮ್
ಅದ್ರಲ್ಲಿ ನಾನೊಬ್ಬ ಆಂದ
ಆಣ
ನಾನು ಕಂಪ್ಯೂಟರ್ ಹಚ್ಚಿನಿ ಹೀನ ಮುಗದಿಲ್ಲ ನಂದು.
ಹಾ
ಒಂದ್ ಎರಡು ಎರಡುುವರ್ ತಿಂಗಳ ಅತ.
ಇಲ್ಲೇ
ಹ್ಞೂ ಅನಕನೆ ವಲ್ಲೊ.
ಕಾಲೇಜ್ ಎಲ್ಲಿ ನೋಡಿದ್ ಮುಂದೆ.
ಮುಂದೆ ನಾನು ಎಂ ಎ ಮಾಡಿದ್ರೆ ಇಲ್ಲೇ ಮಾಡಿದ್ರೆ ರಾಯಚೂರು ಮಾಡ್ಬೇಕಂತ ಮಾಡಿದೀನ.
ರಾಯಚೂರ್ದಾಗ.
ಹ್ಮ ಮಾಡಿದ್ರೆ ರಾಯಚೂರ್ ಮಾಡ್ತೀನಿ ಅಲ್ಲಿ ಅಲ್ಲಿ ಅಂದ್ರೆ ಡೈರೆಕ್ಟ್ ಐ್ತವ್ನ.
ಐ ಟಿ ಐ ನಾ ಐ ಟಿ ಯಾ
ಹಾ
ಐ ಟಿ ಐ ಯಾವ ಊರಾಗ ಮಾಡ್ತಿ.
ದೇವಳ ಮಾಡ್ತೇನ ಮಾಡಿದ್ರಾ.
ಹಾ
ಮಾಡ ಮತ್ತೆ ಮಾಡ.
ಮುದ್ದೆ ಬಿಹಾಳ.
ಹಾ
ಹ ಯಾ ಕಾಲೇಜ್ ಯಾವ್ದು.
ಅಲ್ಲೇ ಯಾವ್ದು ಗೊತ್ತಿಲ್ಲ ಆದ್ರೆ ನಮ್ ಫ್ರೆಂಡ್ ಒಬ್ಬ ಮಾಡವ್ನೆ.
ಹಾ
ಈಗ ಕೇಳ್ ಮಾಡ್ತೀನಿ.
ಹೌದಾ ಅದ್ದ ಅಲ್ಲೇ ಮುದ್ದೆ ಬಾಳ ಹತ್ರನೇ ಇದೆ ನಮ್ಮ್ ಅಜ್ಜಿ ಊರು.
ಹೌದ.
ಅಲ್ಲಿ ಕುಂಟೋಜ ಅಂತ ಇದೆ.
ಹಾ ಅಲ್ಲೆ ನೋಡಿನಿ.
ಹ ಅಂದ್ರೆ ನಮ್ಮ ಮಮ್ಮಿ ತವ್ರರೂರು ಅದಕ್ಕೆ ಕೇಳ್ದೆ.
ಅಲ್ಲ ಹಾ ಅದೇ ಒಂದ ಎರಡ್ ಕಿಲೋಮೀಟರ್ ಆಗುತ್ತೆ ಮುದ್ದೆ ಬಾಳಿಂದ.
ಹಾ ಒಂದೆರಡು ಎರಡುವರೆ ಆಯ್ತು ಅಷ್ಟೇ.
ನೋಡಿದ್ದೆ ನಮ್ಗೆ ಈ ಕಡೆ ಗಿತ್ತ ಆ ಕಡೆನೆ ಎಲ್ಲಾ ಏರ್ಯ ಗೊತ್ತು ನಮ್ಗೆ.
ಹೌದಾ
ದೇವಾಳ ಬಿಜಾಪುರು.
ಹಾ ಹಾ
ಎಲ್ಲ ಗೊತ್ತ
ಹಾ ಹಾ ತಿರುಗಾಡ್ರ ಅಂದಂಗ ಆಯ್ತು ಎಲ್ಲಾ ಕಡೆ.
ಮತ್ತೆ ನಾಲ್ಕೈದು ವರ್ಷ ಮತ್ತೆ ತಯ್ ಗುಡು ಸೈಡೆ ನಮ್ಮಮ್ಮನ ತವರೂರು ಇರೋದು.
ಹಾ ಹಾ ಹೌದಾ.
ದೇರ್ಪುರಿಗೋಡ್ ಸೈಡ್.
ಹಾ
ಬೋಳವಾಡ ಅಂತ ಹೆಸ್ರು ಹೇಳ್ಯೀರ.
ಯಾವ್ದಣ್ಣ
ಬೋಳ್ವಾಡ್ ಬೋಳ್ವಾಡ್ ಅಂತ.
ಗೋಳ್ವಾಡ.
ಹಾ ಬಮ್ಮನಳ್ಳಿ ಹೆಸರುಗಡೆ ಬೋಮ್ನಾಳ್ಳಿ ತಾಳೆ ಕೊಟೆದಲ್ಲಿ.
ಹ ಒಂದ್ ಸೆಕೆಂಡ್ ತೆರಣ ತೆಡೋಣ ಅಷ್ಟೇರು.
ಹಾ
ಏನ್ ಆಯ್ತೋಣ. ನಾ ಇವತ್ ನೋಡಿನಿ. ಮೊನ್ನೆ ಅದೇ ಹುಡುಗರ ಅಂದ್ರರು ಕೈ ಇದಾಗದ. ನಾ ಸ್ವಲ್ಪ ಏನಾರು ಗಾಯಗೀಯ ಆಗವೆನ ಅಂತ ನಾನ. ಲಾಸ್ನೇದ್ ಲಾಸ್ನೇ ದಿನ ಆಡ್ಯದಲ್ಲ ಆವಾಸಿನ ದಿನ ಆಗ್ಯೆದ. ಹಲೋಣ್ಣ.
ಹಲೋ
ಹಾ ಏನಿಲ್ಲ ಇ ಫ್ರೆಂಡ್ಸ್ ಬಂದಿದ್ರ ಅದಕ್ಕೆ ಸ್ವಲ್ಪ ಮಾತಾಡ್ತಾ ಇದ್ದೆ
ಹೌದಾ ಮತ್ತೆ ಬಮನಾಾಳಿ ಹತ್ರ ಬಮನಾಾಳಿ ಅಂತ ಹೆಸರು ಕೇಳಿದ್ರ ಅಂತ ಕೇಳಿದ್ದೆ ತಾಳ್ಕ ಕೊಟ್ಟಿನನಿ
ಹಾ ಕೆಂಬ ವಿವಮ್ ನಾಳೆನಾ
ಅದಲ್ಲಣ
ಹ ತಾಳಿಕೋಟೆ ಬಳ ಇನ್ನೊಂದ್ ಐತೆೇನ ಹಾ ಹಾ ಅದೇ ಅನ ಮಮ್ಮಮ್ಮಿ ತರರ
ಅತ್ತೇ ಆ ಊರ ಹತ್ರಾನೇ ಇರೋದು ಅರ್ಲ್ಲಿಂದ ಎರಡು ಕಿಲೋಮೀಟರ್ ಆಗದ
ಹಾ ಹಾ
ಕಿ ಎಲ್ಲಾ ಪರಿಚಯ ಆಐತಾರ ಆ ಕಡೆ ಎಲ್ಲ
ಹೌದಾ ಹ ಹ ಮತ್ತೆಣ ನೀವು ಹೊಲ್ಲಗೆಲ್ಲ ಎಷ್ಟ ಐತ ಅಣ್ಣ ನಿಮದು
ಹ ಒಂದ್ ಎರಡು ಎಕರೆ ಯಾವದ
ಎರಡಕ್ರ
ನಂದಾದೂ ಒಣ ವ್ಯಾಸಾಯ ಮಾಡ್ತೀವಿ
ಏನ ಹಾಕಿದಿರಿ ವಲ್ಕ
ಮೆ
ಹತ್ತಿನ ಇವಾಗ ಹಾಕಿದಾರ ಏನು ಏನ್ ಇನ್ನು ಬೆಳೆದಿಲ್ಲ
ಹಾ ಹಾಕ್ಕತೀಗ ಬಾಳ ಆಯ್ತು
ಹಾಕೀರಾ
ಹ್ಮ್
ಹಾ ಹಾ
ನೀ ವಾಯಕರಾನ
ಏ ನಮ್ದು ಹೊಲ ಎಲ್ಲಣ
ಹೊಲ್ಲಾ ಇಲ್ಲ
ಹಾ
ಮುಂಸಡೆ ಎಲ್ಲ ಗದ್ದೆ ಜಾಸ್ತಿ ಇರ್ಬೇಕಲ್ಲ
ಹಾ ಗದ್ದ ವಲ್ಲಾನ ಆಣ
ಹ್ಮ್ ಹೌದು
ಹಾ ಅಂದ್ರೆ ಹಳ್ಳ ಅದಲ್ಲ ಊರಾಗ ಒಂದ್ ಹಳ್ಳ ಐತಿ ದೊಡ್ಡದು
ಇದು ಮಂಜಾಳಳ ನಿಮಗ್ ಚೆನ್ನಾಗಪ್ಪನು
ಹ ಅಂದ್ರೆ ಅದ ಅದ ನಮ ನಮ್ಮ್ ಊರಿಂದನೇ ಹೋಗುತ್ತೆ ಅನ್ಸುತ್ತೆ ಅದಕ್ಕೆ ಅವಳಕ್ಕೆ
ನರಲ್ಲಾನ ಹ ಹ
ಅಂದ್ರೆ ಅದು ಬಾಜಿಮಟ್ಟಿ ದೇವತ್ ಕಲ್ಲು ನಮ್ದು ಒಂದೇ ಹಳು ಐತೆಣ್ಣ
ಹ ಹಾ
ಅದನೇ ಅದನೇ ಮಂಗ್ಯಾಗಳಿಗೆ ಹೋಗಬೋದು ಏನ ಅಲ್ಲಿಂದನನೆ ಬರತ್ತ ಅನ್ಸುತ್ತ ಹ
ಹ್ಮ ಹಾ ಆದ್ರೂ ದೊಡ್ಡಳ್ಳಪ್ಪ ಅದನ ಅಲ್ಲ
ಹಾ ದೊಡ್ಡದ ವಯಸಾಣ ಅಂದ್ರೆ ನಮ್ಮೂಊರಾಗ ಇವಾಗ ಮೊದ್ಲು ಒಂದ ಭಾವಿ ಇತಣ್ಣ ಅಂದ್ರೆ ಅವರು ಗೋರ್ಕಾ ಕಂಪ್ನಿ ಅಂತ ಇತ್ತು ಒಂದ ಬಾವಿ ಹೆಸರು
ಹ್ಮ ಹ್ಮ
ಇವಾಗ ಅಂದ್ರೆ ಒಂದ್ ಸ್ವಲ್ಪ ಮಿನಿ ಡ್ಯಾಮ್ ಗತ್ಲೆ ಮಾಡಿ ಗೇಟ್ ಗೇಟ್ ಎಲ್ಲ ಹಾಕಿ ಆ ಈಗ ನೀರ್ ನೀರ್ ಸ್ಟಾಕ್ ಮಾಡ್ತಾರ ನೀರ್ ಸ್ಟಾಕ್ ಮಾಡಗ ಸಿ ಕರೆಂಟ್ ಅದೆಲ್ಲಾ ಉತ್ಪತ್ತಿ ಮಾಡ್ತಾರ ಈಗ
ಅದು ಹಳ್ಳೂರ್ಲಿಂದ
ಹಾ
ಅಂದ್ರೆ ಎನಿ ಟೈಮ್ ನಿಲ್ಲಿ ಇರ್ತಾವ ಅಲ್ಲಿ
ಹಾ ಎನಿ ಟೈಮ್ ಇರುತ್ತೆ
ಎಲ್ಲ
ಹಾ ಬೇಸಿಗೆ ಬಂತ ಅಂದ್ರೆ ಅಲ್ಲಿ ಸ್ಟಾಕ್ ಮಾಡ್ಬಿಡ್ತಾರೆ ಗೇಟ್ ಹಾಕ್ಬಿಟ್ಟು
ಹಾ ಹಾ ಬ್ರಿಡ್ಜ್ ಮಾಡಿ ಸ್ಟಾರ್ಟ್ ಮಾಡೋದಲ್ಲ
ಹ ನಮ್ಮ್ಊರಾಗಂತರು ಎನಿ ಟೈಮ್ ಇರುತ್ತವೆ ಮತ್ತೆ ಮುಂದಿನ ಊರಿಗ್ ಇರಲ್ಲ ಅಂದ್ರ ನಲ್ಗಿರಲ್ಲ
ಕಮ್ಮಿ ಅಂದ್ರೆ ಗೋನಾಲ್ ಗೋನಾಲ್
ಅಲ್ಲಂದ ಗೋನಲ್
ಹಾ ಅಂದ್ರ ನಮ್ಮ್ ಊರಿಗೆ ಇಲ್ಲಿ ನಿಂದ್ರಿಸಿ ಬಿಡ್ತಾರಲ್ಲ ನೀರು ಗೇಟಾಕಸಿ ಎಲ್ಲಾ
ಹಾ ಹಾ
ಹ ಒಂದೇ ತಗದಿರ್ತಾರ ಗೇಟ್ ಸಣ್ಣದು
ಹಾ ಹಾ
ಅದ್ರ ಮುಂದೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ಬಿಡ್ತಾರ
ಹ್ಮ್ ಹ್ಮ್
ಅಷ್ಟೇ ನಿರ್ಧಗೆ ಮೇಂಟೈನ್ ಮಾಡ್ತಿರ್ತಾರೆಲ್ಲ
ಹ
ನಿಮ್ಮೂರಾಗ ಇಲ್ಲೇನು ಇಲ್ಲಿ ಇದ್ರಾಗ ಆಯ್ದು ಇದ್ರಾಗ ಗಡ್ಡೆಳಾಗ ಆಳ ಇಲ್ಲ
ಹಳ್ಳ ಎಷ್ಟು ದೊಡ್ಡ ಹಾಳ ಇಲ್ಲ
ಸಾಣದಐತೆ ಏನ್
ಕೆರೆ ನೀರ ಏನಾರ್ ಬಂತಪ್ಪ ಅಂದ್ರೆ ಅವೇ ನೀರು ಸ್ಟಾಕ್ ಆಗ್ತಾವ ಅದ್ರಲ್ಲೂ
ಹಾ
ಅವೇ ನೀರು ಅಂದ್ರೆ ಹೊ ಬಟ್ಟೆ ತೊಳೆಕೆಲ್ಲ ಅದೇ ನೀರು ಮಾಡ್ತಾರೋದ
ಹಾ ಹಾ
ಆತರ ಅಂದ್ರೆ ಕೆನಲ್ಲಿದೆ ನಮ್ಮೂರಲ್ಲೂ
ಕೆನಲ್ಲ ಆಯ್ತಿ
ಅಂದ್ರೆ ದೊಡ್ ಕೆನಾಲ್ ದೊಡ್ಡಕೆನಾಲ್ ಇಲ್ಲಾ ಹಿಂಗೆ ಕಾಲುವೆ
ಅದಾ
ಹ್ಮ್ ಅಂದ್ರೆ ಹೊಲ್ಗಳೊಗೆಲ್ಲ ಕರೆಕ್ಟ್ ಇದೆ ಈ ತರ ಈಜೋಡ ಕೆನಾಲಿಲ್ಲ ಇಲ್ಲ
ಮತ್ತೆ ಬಾವಿ ಗಿವಿ ಮತ್ತೆ ಈ ಬೇಸಿಗೆಯ ಎಲ್ಲಿ ಹೋಗಿದಳ ಆಕಿ ಈಜಾಡ್ತೀರ ಇಲ್ಲ
ನನ್ಗ್ ಈಜ್ಜು ಬರಲ್ಲಪ್ಪಾ
ಕಲ್ತಿಲೇನು ಕಲಿಬೇಕಲ್ಲೊ ಅದ ಒಂದು ಅದು ಒಂದು ಇದು ಜೀವನದಾಗ ಕಲೀದ್ ಒಂದು
ಹಾ ಆದ ನಾ ಚಿಕ್ಕವನಿದ್ದಾಗ ಮನೇಲಿ ಬಿಡ್ತಾ ಇರ್ಲಿಲ್ಲ
ಹ ಇವಾಗ ಎಲ್ಲಿದ್ರೂ ಸ್ವಿಮ್ಮಿಂಗ್ ಪೂಲ್ಗೆ ಅದು ಹೋಗಿ ಕಲ್ಕೋಬೇಕಿಲ್ಲ ನಾವು ಟ್ರೈ ಮಾಡಿ
ಏನಪ್ಪ ಇವಾಗ ಅಂದ್ರಫುಲ್ ದೊಡ್ಡೊವ್ರಗಿವಿ ಅಷ್ಟೊಂದು
ಹಾ ಹಾ ಇಲ್ಲಿ ನಾವು ಮನೇಲಿ ಕಡೆ ಹಸ್ನಾಪುರ್ ಕಡೆ ಹೋಗಿದ್ವಣ ಈಜಾಡಕ
ಹ್ಮ ಹ್ಮ
ಮತ್ನಾ ಅವ್ನು ಫುಲ್ ದೊಡ್ಡವನ ಇದ್ದಾ ನಿಮ್ಮ ನಿಮ್ಮ ವಯಸ್ಸನವನ ಇದ್ನ ತ
ಹಾ ಹಾ
ಅವನಿಗ್ ನೀ ಇಸ್ ಬರಲ್ಲ ಅಂತ ಒಂದು ದೊಡ್ಡ ಹಗ್ಗ ತಂದು ಸೊಂಟ ಕಟ್ಕೊಂಡು ಒಬ್ಬರಿಗೆ ದಂಡ ಗಿಡ್ಸಕಚ್ಚಿ ಈಜ್ ಈಜು ಕಾಲಿಕಾತಿದ್ದ ಅವ್ನು ಇವಾಗ
ಹೌದಾ
ಹಾ
ಕಲಿಯೋಕ್ಕು ಸ್ವಲ್ಪ ಧೈರ್ಯ ಬೇಕಲ್ಲ
ಹ ಅದೇನು ಪಫಸ್ಟಿಗೆ ಸ್ವಲ್ಪ ಭಯ ಆಗೈತಣ್ಣ ಸ್ವಲ್ಪ ಆಮೇಲ್ ಗೊತ್ತಾಯ್ತಂದ್ರ
ಹಾ
ಮತ್ತೆ ಏನ ಅನ್ಸಾರ
ನೀನು ಬರತ್ತಲ್ಲಾ ಯಜು
ಹಾ ಬರುತ್ತೇನೆ ಅವಾಗೇ ಕಲ್ತೀನೆಿ ಒಂದ್ ಏಳೈ ಎಂಟನೇ ತಕ ಕಲ್ತೇನಿ
ಮನೇಲಿ ನಾವು ಒಭ್ನಯ ಅಲ್ಲ ಆತರ ಏನು ಮಾಡಕ್ ಬಿಡ್ಲಿಲ್ಲ
ಅಂದ್ರೆ ನಮ್ ಮನಾಗನು ಏನು ಕರ್ಕೊಂಡ್ ಹೋಗ್ತಿದ್ದಿಲ್ಲಣ್ಣ ಅವ ನಮ ತಾತ ಇದ್ದ
ಹ್ಮ ಹ್ಮ
ಹ ಒಂದ್ ದಿನ ಬೈದ ಹೋಗಿ ಅವ್ರಿಗೆ ಕಲ್ಸರಿದ ಎಲ್ಲಾ ಈ ಕಲ್ಸಿಲ್ಲ ಅಂದ್ರೆ ಮುಂದೆ ದೊಡ್ಡರ ಗಿ ಕಲ್ತಾರಏನ ಅಂತ ಬೈದಿದ್ದಕ್ಕ ಅವಾಗ ಕಲ್ಸಾರ
ನಮ್ಮ ಮನೆಯಲ್ಲ ಆ ತರ ಇಲ್ಲಪ್ಪಾ
ಹಾ ಸರಿ ತಗೋಳೋಣ ಟೈಮ್ ಆಯ್ತು ಮಲ್ಕೋಳಿ
ಹಾ ಹಾ ಸರಿ
ಚರಾಗಿರಿ
ಸರಿ ಸರಿ
ಓಕೆ ಬಾಯ್ ಬಾಯ್